ಹಲೋ
ಹಾ ಹೇಳಿ ಮೇಡಮ್
ಹಾ ಹೇಳಿ ಏನ್ ಮಾಡ್ತಾಯಿದ್ದೀರಾ
ಚೆನ್ನಾಗಿದ್ದೀರಾ
ಹ್ಮ್ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ
ಹಾ ಗುಡ್ ಮಾರ್ನಿಂಗ್ ಮೇಡಮ್
ಏನ್ರೀ ಗುಡ್ ನೈಟ್ ಹೇಳ್ಬೇಕಾರೆ ಗುಡ್ ಮಾರ್ನಿಂಗ್
ಹ ಸರಿ ನಾ ಬೆಳಿಗ್ಗೆ ಎದ್ದೇಳೋದು ಲೇಟ್ ಅಲ್ವಾ ಅದಕ್ಕೆ ಈಗ್ ರೀ ಗುಡ್ ಮಾರ್ನಿಂಗ್ ಹೇಳಬೇಕ್ರಿ
ಹೌದಾ
ಹ್ಮ್
ಮತ್ತೆ ಏನ್ರೀ ಸಮಾಚಾರ
ಹೇಳ್ಬೇಕು ಮೇಡಮ್ ಕೇಳ್ತಿವಿ
ಏನಿಲ್ಲ ಸರ್ ನೀವೇ ಹೇಳ್ಬೇಕು
ಎಷ್ಟ ಗಂಟೆಗೆ ಮಲ್ಕೊತಿರ ಮೇಡಮ್
ನಾವು ಹನ್ನೊಂದ್ ಗಂಟೆಗೆ ಮಲಗ್ತೀವಿ ಸರ್ ಡೈಲಿ ಹನ್ನೊಂದ್ ಗಂಟೆಗೆ ಮಲ್ಕೊಳೋದು
ಹೌದಾ ಹ್ಮ ಫೋನ್ನಲ್ಲಿ ಬ್ಯುಸಿ ಇರ್ತಿರೋ ಅದಕ್ಕೆ ಹನ್ನೊಂದು ಗಂಟೆಗೆ ಮಲಗ್ತೀರ
ಏನಿಲ್ಲ ಸರ್
ನಿಮ್ಮ್ ಯಾಜ್ಮಾನ್ರು ಹೇಳಿದ್ರು ಫೋನ್ ಮಾಡಕೊಂಡು ಏನು ಆಸ್ಟ್ರಲಿ ನನಗೆ ನಿದ್ದೆ ಮಾಡಕ್ ಬಿಡಲ್ಲ ಅಂತ
ನಿಮ್ಮಂತವ್ರ ಹಂಗೆ ಅನ್ಸೋದು ಬಿಡಿ ಸರ್
ಹೌದ
ಹಾ
ನಿಮ್ಮ್ ಯಜಮಾನ್ರು ಬಾಳ ತುಂಬಾ ಒಳ್ಳೆಯವರು ಮೇಡಮ್
ನಿಮ್ಮ ಮನೆಯವ್ರ ಮನಸ್ಥಿತತಿನ ಅರ್ಥ ಮಾಡ್ಕೊಳಲ್ವಲ್ಲ ನೀವು ಅವಳ ಏನ್ ಬಾಧೆ ಬಿಳ್ತಾಳೆ ಏನ ಕ ಸಾಯ್ತಾಳೆ ಳ ಏನಕ್ಕಾಗಿ ಹೋರಾಡ್ತಾನೆ ಅಂತ
ಆದ್ರೆ ನಿಮ್ ಯಜಮಾನ್
ಇನ್ಕಮ್ ಮಾತ್ರ ಬೇಕಲ್ವಾ ನಿಮ್ಗೆ ವೈಫ್ ಕಡೆಯಿಂದ
ನಿಮ್ಮ ಯಜಮಾನ ತುಂಬಾ ತುಂಬಾ ತುಂಬಾ ಒಳ್ಳೆಯರು ಬಿಡಿ ಮೇಡಮ್
ಅದು ಗೊತ್ತು ಬಿಡಿ
ಹಾ ನೀವೇ ಒಂದ ಸ್ವಲ್ಪ ಇನ್ನೇನು ಮೇಡಮ್
ಏನಿಲ್ಲ ಸರ್ ಹೇಳ್ಬೇಕು ನೀವೆ ಹ್ಮ್
ಹ್ಮ್ ನಿಮ್ ಯಜಮಾನ್ರುನ ಚೆನ್ನಾಗಿ ನೋಡ್ಕೊಳ್ಳಿ
ಹ್ಮ್ ಚೆನ್ನಾಗೇ ನೋಡ್ಕತಿದೀವಿ ಸಾರ್
ನೀವು ಊಟ ಮಾಡಿಲ್ಲ ಅಂದ್ರರು ಅವ್ರಿಗ ಊಟ ಕೊಡಿ
ಹ್ಮ್ ನಾ ಊಟ ತಿಂದಿಲ್ಲ ಅಂದ್ರೆ ಅವ್ರಿಗೆಗ್ ಕೊಡ್ತೀನಿ ಸರ್ ಊಟನ
ಅವ್ರ ಫೋನ್ ಚೆನ್ನಾಗಿಲ್ಲ ನಿಮ ಫೋನ್ ಕೊಟ್ಬಿಟ್ಟು ಅವ್ರ ಫೋನ್ ನೀವ್ ಇಸ್ಕೋಳಿ
ಹ್ಮ್ ಎಲ್ಲಾ ಕೊಟ್ಬಿಟ್ಟಿದ್ದೀನಿ ಸರ್ ಇನ್ನದ್ ಒಂದ ಐತೆ ಅದ ಕೊಟ್ಬಿಟ್ಟು ಕಾಕೊಂಡು ಸುಮ್ನೆ ಕುೂತ್ಕೊಂತೀನಿ
ಹಾ ಕೊಟ್ಟುಬಿಡಿ
ಹ್ಮ್ ಎಲ್ಲಾ ಕೊಟ್ಬಿಟ್ಟಿದ್ದೀನಿ ಎಲ್ಲಾರ ಮುಂದೆನು ಏನು ಇಲ್ದೆೇ ಇರಳ್ತರ ಇದ್ದೀನಿ ಫೋನು ಕೊಟ್ಬಿಟ್ಟು ಸುಮ್ಮನೆ ಕುತ್ಕೊಬ ಬಿಡ್ತೀನಿ ಸರ್ ಇನ್ನೇನ್ ಇದೆ ನಮ್ಮ ಹತ್ರ ಕೊಡೋದಿಕ್ಕೆ
ಹ್ಮ್
ಹ್ಮ್
ಇನ್ನೇ ಮೇಡಮ
ಹ್ಮ್ ಏನು ಇಲ್ಲ ಸರಿ ಹೇಳ್ಬೇಕು ನೀವೇ
ಹೇಡಮ ನೀ ಕೇಳ್ಸತೀನಿ
ಏನು ಇಲ್ಲ ಸರ್ ನೀವ ಹೇಳ್ಬೇಕು ಕೇಳ್ತೀವಿ ನಾವೇ
ಹೇಳಿದೆ ಕೇಳ್ತೇ ಮೇಡ
ಏನಾಯ್ತು ಸರ್ ಹೇಳ್ಬೇಕು ನೀವ
ಬೆಳಿಗ್ಗೆ ಏನ್ ತಿಂಡಿ ಮೇಡಮ್
ಬೆಳಗೆಗೆ ಗೊತ್ತಿಲ್ಲ ಸರ್ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡೋದು ಅಂತ
ಏನು ಮಾಡಿ ಮಶ್ರೂಮ್ ಬಿರಿಯಾನಿ ಮಾಡಿ ನಿಮ್ಮ್ ಯಜಮ್ನರಿಗೆ ಇಷ್ಟ ಅಂತಲ್ಲ
ನಾಳೆ ಎಲ್ಲಾ ವಾರಸರು ಏನು ಮಾಡಕ್ ಆಗಲ್ಲ ನೋಡೋಣ ಸಾಂಬಾರ್ ಮಾಡಿದ ನಿ ಸಾಂಬಾರ ಏನೇನು ರೈಸ್ ಮಾಡ್ತೀನಿ ಬೆಳಿಗ್ಗೆ ಸಾರ ಐತಲ್ವಾ ಅದಕ್ಕೆ ಅನ್ನ ಮಾಡ್ದು
ಹೌದ ನೀ ಯಜಮಾನ್ರು ತಿಂದೋಗಲ್ ಬಿಡಿ ಮೇಡಮ್ ಹಂಗಂದ್ರೆ
ಹ್ಮ್ ತಿನ್ಲಿಲ್ಲ ಅಂದ್ರೆ ಹಂಗಗೆರ್ಲಿ ಬಿಡಿಸಾರ್ ನನ್ ನಾನ ಏನ್ ಮಾಡಣ ಮನೆಗ್ ಅದ್ನಾರ ಕೆಲ್ಸ ಎತ್ಕಂಡ್ ಎಲ್ಲಾ ಮಾಡ್ಬೇಕಂದ್ರೆ ನಮ್ಕ ಎಲ್ಲ ಆಗತ್ತ ಅಜೆಸ್ಟು ಮಾಡ್ಕೋಬೇಕು
ನೀವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ ಬೆಳಿಗ್ಗೆ ಒಂದ್ ಹಂಡ್ರೆಡ್ ರುಪೀಸ್ ಕೊಟ್ಬಿಡಿ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡ ಅವರುಗ ಊಟ ಮಾಡ್ಕೊಂಡ ಕೊಡ್ತಾರೆ ಅಲ್ವಾ ಮೇಡ್
ಅಯ್ಯೋ ಏನು ಬೇಡ ಸರ್
ಹ್ಮ್
ದುಡ್ಡು ಉಳಿಗಳೇ ಇಲ್ಲ
ಹ್ಮ್
ಹ್ಮ್
ಮತ್ತೆ ಈವರ್ಗ ಇಷ್ಟಕ್ಕ ನೀನ್ ಮಾಡಿಕ್ಬೇಕಲ್ವಾ ಮೇಡ್
ಹಾ
ಅವ್ರಗ ಇಷ್ಟ ಬಂದಿದ
ಅವ್ರಿಗೆ ಇಷ್ಟ ಬಂದಿದ್ ಮಾಡೋದ ನಮ್ ಕೈಲ ಆಗ್ಬೇಕಲ್ಲ ಸರ್ ನಮ್ಮ್ ಮನಸ್ಥಿತಿಿನ ನಮ್ ಪರಿಸ್ಥಿತ ಅರ್ಥ ಮಾಡ್ಕೋಬೇಕ ಅವರು ಅವ್ರ ಹೇಳ್ದಂಗೆ ನಡೀಬೇಕು ಅವ್ರ ಹೇಳ್ದೆ ಮಾಡ್ಬೇಕು ಅಂದ್ರೆ ನಮ್ಗೂ ಆಗಲ್ಲ ಅಲ್ಲಿ
ನಿಮ್ಮ ಯಜಮನ್ ಮಾಡ್ತಾರಲ್ಲ ಅವರು ನೀವರ ಜ
ಅವ್ರೇ ಮಾಡ್ಲಿ ಬಿಡಿ ಒಂದ್ ದ್ಕ್ಕೆ ನಾ ಮಾಡ್ಕೊಡ್ತಾರೆ ಏನ
ಹ ಇದು ಹೌದಾ ಮೇಡಮ್ ಸರಿ ಮೇಡಮ್ರ್ವರಿ ಇನ್ನ ಏನ್ ಮಾಡ್ಬೇಡ್ರಿ ತಿಲ್ತಿನ
ಹ್ಮ್ ಹೇಳಏ್ರಿ
ಹ್ಮ್
ಹ್ಮ್ ಎಷ್ಟ್ ದಿನ ಅವ್ರ ಅಮ್ಮ ಅವರು ಮಾಡ್ ಮಾಡಿಕ್ಕುದ್ರು ತಿನ್ ತಿಿಂದ ತ್ಕೊಂಡಿದ್ ಅೇ ಇನ್ನೀಗ ಇನ್ ಅವ್ರ ಮಾಡಿಕ ತಿಂದು ಉದ್ಕೋಬೇಕಕ್ ಅಷ್ಟೇ ನನ್
ಹ್ಮ್ ಹ್ಮ್ ನೀವೇನೇನ್ ಮಾಡಕ್ಕಿದ್ರಿ ಮೇಡಮ್ ಅವ್ರಿಗೆ
ನಾವ ಏನು ಮಾಡಕ್ಕಿಲ್ಲ ಸರಿ ಎಲ್ಲ ಅವರೇ ಮಾಡಕ್ಕಿರ ನಮ್ಗೆ ಮತ್ತ ಇನ್ನು ಸರ್
ಏನ್ ಹೇಳ್ದ ಮೇಡಮ್ ಹೇಳ್ಬೇಕು ಕೇಳಿದ್ದಾರೆ
ಹೇಳಿ ಸರ್ ನೀವೇ ಕೇಳೋಣ ಏನಾದ್ರು
ವನಜ ಗಣನ ವಿ ವ ಕೆೇಳತು
ಏನಿದೆ ಸರಿ ಹೇಳ್ಬೇಕು ನೀವೇ ಅಂತಲ್ರಿ ಊಟನ
ಹ ಚಿಕನ್ ಸಾಂಬರ್
ಹ್ಮ್ ಆಮೇಲೆ
ಕಬಬ್
ಹ್ಮ್ ಇನ್ನ ನಂತೀಂಗೆ ಏನನು ಮಾಡಳದ್ರಿ ಹ್ಮ್
ಪಾನಿಪುರಿ
ಹ್ಮ್
ಮಾಾಮಸು
ಹ್ಮ್
ೂದುೂ ಕುಡದೆ
ಹ್ಮ್
ಹ್ಮ ನೀ ಮೇಡಮ
ಏನಿಲ್ಲ ಸರ್ ಹೇಳ್ಬೇಕು
ನೇವ್ದೋದು ಕೂರಿದ್ದೀರಾ
ನಾವೆಲ್ಲ ಕುಡಿಯಲ್ಲ ಸರ್ ನಾವು
ಇನ್ನೇನು ಮೇಡಮ ಕೇಲ್ಲಗತೀರ
ನಾವೇನು ಕುಡಿಯಲ್ಲ ಸರ್ ನಾವು
ಹ್ಮ್ ನೀ ಏನ್ ಮೇಡಮ ಸಮಾಚಾರ
್ಮ ಏನ ಇಲ್ಲ ಸರ್
ಡ ಮೇಡ ಪರ್ ವ ಬೇಜಾರಲ್ಲ
ಪರವಾಗಿಲಿ ಹೇಳಿ ಸರ್ ನೀವೇ ಕೇಳಣ ಏನ್ ಮಾಡ್ತಾ್ದೀರಾ
ಮ ಕಣ ಇ ರ ಮೇಡಮ ಯ
ವಾಯ್ಸ್ ಫುಲ್ಲು ಸ್ಲೋ ಆಗ್ತಿತ್ತಲ್ಲ ಸರ್
ಹದು ಮೇಡಮ್ ಸಿಕ್ಕಾಪಟ್ಟ ವಿಷಯ ಎಲ್ಲ ನಿದ್ದೆ ಬರ್ತಾ ಇದೆ ಅದಕ್ಕೆ
ಹಾಸ್ಪಿಟ್ಲ್ಗೆಾದ್ರು ಹೋಗ್ಬಿಡ್ರಿ ಎಲ್ಲ ನತ್ತಗ ಸುಮ್ನೆ ಎಲ್ಲಾರೂ ಯಾಕೆ ಹಿಂಸೆ ಕೊಡ್ತೀರ
ಇಲ್ಲ ನಾನೇ ಹೋಗ್ಬಿಡ್ಬೇಕ ಮೇಡಮ್ ಇನ್ನೊಬ್ರು ನೋಡಕೊಂಡೆ
ಹ್ಮ್ ಹೋಗ್ಬಿಡಿ ಎಂಟ ದಿನ ಆದ್ೂ ನಿಮ್ದೇಾಗ ಇರ್ತಾಳೆ
ಇಲ ಅವ್ರನ್ನೇ ಕಳ್ಸ್ಬಿಡೋಣ ಅಂತ ಮೇಡಮ್
ಹ್ಮ್ ನೀವಂತ ಎಲ್ಲದ್ಕ್ಕ ಹೋಗ್ಬಿಟ್ಟು ಕೂತಿದ್ರ ಬಿಡಿ ನೀವು
ಹ್ಮ್
ಹ್ಮ್ ಹಲೋ
ಹಾ ಹೇಳಿ ಮೇಡಮ್ ನೀವ ಹೇಳಿ ಮೇಡಮ್
ಇನ್ಕಮ ಹತ್ರ ಬೇಕು ನಿಮ್ಗೆ ಹಾ ಅದು
ಹಾ ಹೇಳಿ ಮೇಡಮ್
ಏಳೆ
ಹೇಳಿ ಮೇಡಮ್ ನೀವೇ ಕೇಳ್ತೀವಿ
ಹ್ಮ ಇವಾಗ್ ಬರ್ತೈತೆ ವಯಸ್ಸ ಇಷ್ಟೊತ್ತ ಏನ್ ಮುದ್ರ ಕಂಡಿತಾ
ನಿದ್ದೆ ಮಾಡ್ತಾ ಇತ್ತು ಮೇಡಮ್
ಹಾ
ಹ್ಮ್
ಇಷ್ಟ ಗಂಟ್ಟೆ ಬಿತ್ಕೊಂಡಿದ್ರ ಏನು
ಹೌದು ಇವಾಗ ಒಂದ ಇಲ್ಲಂದು ನಮ್ಮ್ ಮನೆ ಹತ್ರ ಒಂದ್ ಕಾಗೆ ಇಷ್ಟೊತ್ತ ಎ್ದ್ ಬಿಡುತ್ತೆ ಅ ಅದಕ್ಕೆಕ್ಕಾ ಅಂತ ಅದಕ್ಕೆತೆ ಮೇಡಮ್
ಹ್ಮ್
ಹ್ಮ್
ತಾವು
ಅಂದ್ರೆ ತಾವು ಅಂದ್ರೆ ಅಂದ್ರೆ ನಾವು
ಹಾ
ಅಂದರೆ ನಾವು ಕುಂತಿದೀವಿ ಮೇಡಮ್ ಮಕೊಂಡಿದ್ದೀವಿ
ಏನ್ ಇಷ್ಟತ್ತಲ್ ಕುತ್ಕೊಂಡ್ ಬಿಟ್ಟಿದೀರಾ
ಎಲ್ಲಿ ನಾ ಮಲ್ಕೊಂಡಿದ್ದೀರಿ ಮೇಡಮ್
ಹೌದಾ
ಹ್ಮ ಕಣ ಕಣ ಕಾಣ್ಬು
ಮತ್ತ ಹಾ
ಕುತ್ಕೊಂಡಿಲ್ಲ ಮೇಡಮ್ ಮಗ್ಕೊಂಡಿದೀವಿ
ಹೌದಾ
ಹ್ಮ್
ಏನು ಒಳ್ಳೆ ಸತ್ತಿರ ಯಣ ಮಾತಾಡ್ದಂಗ ಮಾತಾಡ್ತಿದ್ರ
ಹೌದು ಮೇಡಸತ್ತದಿನಿ ನನ್ ಹೇಳಿ
ಒಂದ್ರೆ್ಯಾಕೆ ತೋಗತು ಕರೆಕ್ೋಗ ಕೇಳಿ
ಕೇಳಿ ಮೇಡಮ್ ನೀವೇ ಕೇಳ್ತೀನಿ.
ಏನಿದೆ ಸರ್ ಹೇಳ್ಬೇಕು ನೀವೇ. ಮತ್ತೆ ಇನ್ನೇನ್ ಸಮಾಚಾರ ತುಮಕೂರ್ಗೆ ಯಾವಾಗ್ ಹೋಗ್ತೀರಾ.
ಯ ತೆಲೆ ನೌತಿದೆ ಮೇಡಮ್ ಇನ್ ಎರಡ್ ನಿಮಿಷ ಯಾವಾಗ್ ಆಗುತ್ತೋ ಅಂತ ಕಾಯ್ತಾ ರಿ ಮಲ್ಕಣಕ್ಕೆ.
ಕಾ
ತಲೆ ನೋಯ್ತಾ ಇದೆ ಇನ್ನ ಎರಡ್ ನಿಮಿಷ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದೀನಿ ಮಲ್ಕೋಣಕ್ ಮೇಡಮ್.
ಹ್ಮ್
ಹ್ಮ್
ಮತ್ತೆ ಇನ್ನೇನ್ರೀ ಸಮಾಚಾರ ನೀಮ್ಮಾ ತುಮಕೂರ್ಗೆ ಯಾವಾಗ ಹೋಗ್ತೀರಂತ ಏನು ಹೇಳಲೇ ಇಲ್ಲ ನೀವ್ ನಮ್ಗೆ.
ನಮ್ಮ ತುಮಕೂರು ನಮ್ಮ ಕರೀತ ಇಲ್ಲ ಅದಕ್ಕೆ ನಾವ್ ಹೋಗಲ್ಲ ಮೇಡಮ್ ಈಗ್ಲೆ.
ಯಾಕ ನೀವು ತೋಟ ದತ್ರ ಹೋಗಲ್ಲ ನಿಮ್ಮ್ ತೋಟದತ್ರ ತುಮಕೂರ್ಗೆ.
ನಮ್ ತೋಟನು ಕರಿತಿಲ್ಲ ಮೇಡಮ್ ಯಾಕೋ ನಮ್ ತೋಟ ಬೇಜಾರ ಆಗ್ಬಿಟ್ಟಿದೆ.
ಹ್ಮ ಏನೋ ಕಾಲ ಗಿಲ ಬಂದಂಗ್ ಐತೆ ದೊಡ್ಡದಾಗಿ ದೊಡ್ಡ ರೋಗಾನೇ ನಿಮ್ಗೆ.
ಹೌದು ಮೇಡಮ್ ನಮ್ಮ ಹೆಂಡ್ತಿನ ಮೆದೆವಿ ಎದಾಗಿಂದ ದೊಡ್ಡ್ರಾಗ ಬಂದ್ಬಿಟ್ಟಿದೆ.
ಹ್ಮ್
ಹ್ಮ್
ಮತ್ತೆ ಇನ್ನೇನ್ರಿ ಸಮಾಚಾರ.
ಎಲ್ಲವೂ ಚೆನ್ನಾಗಿ ಇತ್ತು ಮೇಡಂ ಮದುವೆ ಆದ್ಮೇಲೆ ಹೀಗಾಗ್ಬಿಟ್ಟಿದೆ ಹೇಳಿ.
ಹ್ಮ್
ಹ
ಮತ್ತೇನಾಯ್ತು.
ನಿಮ್ದ್ ಹೆಂಗೆ ಮೇಡಮ್ ನಿಮ್ ಯಜಮಾನ್ರು ಹೆಂಗೆ.
ಹ್ಮ್
ಹೆಂಗೆ ನಿಮ್ಮೆಜಮಾನ್ರು ಮೇಡಮ್.
ಹ್ಮ್
ಹ್ಮ್ ಹೆಂಗೆ ನಿಮ್ಮ್ ಯಜಮಾನ್ರು.
ಹಾ
ನಿಮ್ ಯಜಮಾನ್ರು ಬಗ್ಗೆ ತುಂಬ ಕೇಳಿದೀವಿ ಹೆಂಗೆ ನಿಮ್ ಯಜ್ಮಾನ್ರು ಅಂತ.
ಹೌದಾ ಏನ್ ಕೇಳಿದೀರಾ.
ತುಂಬಾ ಒಳ್ಳೆಯವರು.
ಹಾ
ಹಾಗೆ ಹೀಗೆ ಏನೇನೊ ಕೇಳಿದ್ದಿವಿ.
ಹಾ
ಸಿಕ್ಕಾಪಟ್ಟೆ ಒಳ್ಳೆವ್ರಂತೆ ನೀವೆ ಒಂದ್ ಸ್ವಲ್ಪ ಫಂಟ ಅಂತೆ ಅವ್ರನ ಅಯ್ಯೋ ನೆಲ್ಲ ಇ ಮಾಡ್ತೀರಂತೆ.
ಹೌದಾ ಹೌದು ಬಿಡಿ ಎಲ್ಲಾರ ತರನು ನಿಮ್ಮ ವೈಫು ಇದಿದ್ರೆ ಚೆನ್ನಾಗಿರ ಅದು. ನಿಮ್ಮ ವೈಫನು ಎಲ್ಲಾರ್ ತರನುೂ ನನಗ್ ಅದ್ ಬೇಕು ಇದ್ ಬೇಕು ಅದ್ ಕೊಡ್ಸಿ ಇದ ಕೊಡ್ಸಿ. ಎ ಅಂತಂತ ಎಲ್ಲಾ ಕೇಳಿದಿದ್ರೆ ಚೆನ್ನಾಗಿರೋದು ಅವ್ರ ಏನ್ ಕೆಂಗೆ ಎಲ್ಲನ್ ಅಡ್ಜಸ್ಟ್ ಮಾಡ್ಕೊಂಡು ಇರೋದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಲ್ವಾ ಅದಕ್ಕೆ ಅವ್ರು ನಿಮಗೆ ಕೆಟ್ಟವ್ರು. ಲ್ವಾ ಬೇರೆ ಯಾವರಾಗಿದಿದ್ರೆ ನನ್ಗ ಅದಕ್ ಬೇಕು ನನ್ಗೆ ಆ ಕ್ರೀಮ್ ಬೇಕು ನನ್ಗೆ ಈ ಕ್ರೀಮ್ ಬೇಕು ಅಂತ ತ ಇಸ್ಕೊಂಡು ಖರ್ಚು ಮಾಡ್ತಿರಲ್ಲ ಅದಿ ಅ ಅವ್ರು ಒಳ್ಳೆಯವ್ರು ಇವ್ರು ಏನು ಕೇಳಲ್ವಲ್ಲ ಅದಿ ಕ್ಕೆ ಅವ್ರು ಕೇಟ್ಟವರು ಅಲ್ವಾ.
ಹ್ಮ್
ಏಳೆ
ಏನ ಇಲ್ಲ ಮೇಡಮ್ ಗಡ್ ನೈಟ್
ಹಾ ಹೇಳಿ
ಗುಡ್ ನೈಟ್ ಮೇಡಮ್
ಹೇಳಿ ಸರ್
ಏನು ಇಲ್ಲ ಏಳೇ ಮೇಡಂ
ಹ್ಮ್ ಇನ್ನೇನ್ ಸಮಾಚಾರಗಳು
ಹೇಳಿದ್ರೆ ಹೇಳ್ತೀ
ಹ್ಮ್ ಯಾವಾಗ ಹೋಗ್ತೀರಾ ತುಮ್ಕೂರ್ಗೆ ಹೇಳಿ ಫಸ್ಟ್ು
ಇನ್ನ ಒಂದ ನಿಮಿಷ ಮೇಡ್ ಮಾರ್ಚ್ ಇಪ್ಪತ್ತೇಳಳಕ್ಕೆ ಹೋಗ್ತೀವಿ ಮೇಡಮ್
ಮಾರ್ಜು
ಇಪ್ಪತ್ತೇಳಳನೇ ತಾರೀಕು ಒತ
ಇನ್ನೇನ್ ಸಮಾಚಾರ
ಕೇಳ್ಬೇಕ ಕೇಳ್ತೀವಿ
ಏನು ಇಲ್ಲ ಸರಿ ಹೇಳ್ಬೇಕು